ಹಲೋ
ಹಲೋ
ನಮಸ್ಕಾರ
ನಮಸ್ತೆ
ಹಾ ನಮಸ್ಕಾರ ಏನ್ ಮಾಡ್ತಾ ಇದೀರಾ.
ಕಾಲೇಜಿಗ ಹೋಗ್ತಾ ಇದೀನಿ.
ಕಾಲೇಜಿಗ ಹೋಗ್ತಾ ಇದೀರಾ. ಊಟ ಆಯ್ತಾ.
ಹ್ಮ ಆಯ್ತು ನಿಮ್ದು.
ನಮ್ದು ಇವಗ್ ತಾನೆ ಆಯಿತಿಕ.
ಏನ್ ಚದರ್. ಏನ್ ತಿಂದ್ರಿ.
ನಾವು ಚಿತ್ರಾನ್ನ ದೋಸೆ ಚಿತ್ರಾನ್ನ ದೋಸೆ.
ನೀವೇನ್ ತಿಂದ್ರಿ.
ನಾನ್ ಅನ್ನಾ ಸಾಂಬರ್.
ಆ ಸಾಂಬರ್.
ಹ್ಮ್ ಸರಿ. ಇನ್ನೇನ್ ಸಮಾಚಾರ.
ಈನೇನ್ ಸಮಾಚಾರ.
ಹೇಳ್ಬೇಕು ನೀವೇ
ಎಲ್ಲಿದಿರಾ.
ನಾವು ಮನೆನಲ್ಲಿ ಇದಿವಿ. ಎಷ್ಟೊತ್ತಿಗ ಇರೋದ. ಕಾಲೇಜು ಹಾ ಹ ಓ
ಎಷ್ಟೊತ್ತಿಗ ಇರೋದು ಕಾಲೇಜು
ಹತ್ತ ಗಂಟೆಗೆ.
ಹತ್ತು ಗಂಟೆಗ ಹತ್ತು ಗಂಟೆಯಿಂದ ಎಷ್ಟೊತ್ತವರ್ಗೂ ಕಾಲೇಜ್ ಇರೋದು.
ಹತ್ತು ಗಂಟೆಯಿಂದ ಮೂರು ಗಂಟೆ.
ಮೂರು ಗಂಟೆ ವರೆಗೂ ನ
ಹಾ
ಹಾ ಹಾ ಸರಿ ಸರಿ ಹ್ಮ್ ಹ್ಮ್ ಮತ್ತೆ ಇನ್ನೇನು ಸಮಾಚಾರ.
ನೀವೇ ಹೇಳ್ಬೇಕು, ಏನ್ ತಿಂದ್ರಿ ಬೆಳಗ್ಗೆಯಿನ್
ಹಾ
ಬೆಳಿಗ್ಗೆ ಎದ್ದಗ್ ಇನ್ನೇನು ಮಾಡ್ತಾರಪ್ಪ ಅಂದೆ.
ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು ಅಂತ ಹೋಗಿದ್ ಯೆ ಕೆಲ್ಸ ಹೋದ್ ಅಲ್ಲಿ ಮೆಸ್ತ್ರೀನು ಬಂದಿಲ್ಲ.
ಹಾ
ಆಮೇಲೆ ಹಂಗೆ ಬಂದು ಆ ಊರ್ ಮೇಲೆ ಬಂದು ಊಟ ತಿಂದು
ಹ್ಮ್
ಮತ್ತೆ ಬಂದು ಮಲ್ಕೊಂಡಿದ್ದೀವಿ. ಹ್ಮ್ ಅಲ್ಲೇ ಮಲ್ಕೊಂಡು ಫೋನ್ ಮಾಡ್ದೆ ನಾನ್.
ಎಲ್ಲೂ ಪ್ರವಾಸ ಎಲ್ಲೂ ಹೋಗಿಲ್ವಾ?
ಇನ್ನ ಹೋಗಿಲ್ಲ ಎಲ್ಲೋ ನಾನು ಹೋಗ್ಬೇಕು ಎಷ್ಟು ಅಮೌಂಟ್ ಸ್ವಲ್ಪ ಸಲ್ಟೇಜ್ ಇದೆ ಅಮೌಂಟ್ ಬಂದ್ ಮೇಲೆ ಹೋಗ್ತೀವಿ. ಹಾ
ಎಲ್ಲಿ ಹೋಗೋದಕ್ಕೆ ಪ್ಲಾನ್ ಹಾಕಿದ್ದೀರಾ?
ಇನ್ನು ಕೇರಳ ಅಂಗೊಂಡಿದೆ ಕೇರಳ ನೆಸ್ಟ್ ಮ ಅಂದ್ರೆ ಕೇರಳ ಕಡೆಗೆ ಯಾವದೋ ಒಂದು ನೋಡ್ಕೊಂಡ್ ಬರುದು ಕೇರಳ ಸೈಡ್. ಕೇರಳ ಸೈಡ್ ಹೋದ್ರೆ ಒಂದೇನ ಹ್ಮ ಅಮೇಲೆ ಮಂತ್ರಾಲಯ ಹೋಗ್ಬೇಕು ಅನ್ಕೊಂಡಿದ್ದೀವಿ.
ಹಾ
ಹಾ ಹ್ಮ
ಮತ್ತೆ ಇನ್ನೇನು.
ಹ್ಮ್ ಅಪ್ಪಯ್ಯ ಸ ಮಾರ್ಸ ಹಾ ಏಯ್ ಮಾಡಟೋರದು ನದೆ
ಎದೀಚ್ಚೆ ಬಂದ್ಬಿಡ್ರಿ ನೀವು
ಇ ಈಚೆ ಬಿಸ್ಲು ಅದಕ್ಕೆ
ಓ ಓಹೋ
ಹಾ
ಹ್ಮ್ ಹ್ಮ್
ಇ ಚೆ ಎಲ್ಲ ಕುೂತ್ಕೊಂಡೊಂಡು ಮಾತಾಡೋದು ಜಾಗ ಇಲ್ಲ ಅದಕ್ಕೆ ಒ ಬೆ
ಎನ್ನ ಸಮಚರ
ಹ್ಮ್ ಹ್ಮ್ ಹ್ಮ್ ಏನ
ದಿನ ಸಮಾಚಾರ ಆಗ್ಲ್ತು
ಹೇಳ್ಬೇಕು ನೀವ ಎಲ್ಲಾ ನಿಮ್ದೆ ಅಲ್ಲೇಜವ ತಜಬರ
ಹಾ
ಹಾ ಯಾರ್ಯಾರು ಹೋಗ್ತಾ ಇರೋದು ಕಾಲೇಜ್ಗೆ
ಹಾ ಹಾ ಪ್ರೆಂಡ್ಸ್
ಹ ಎಷ್ಟ ಜನ ಫ್ರೆಂಡ್ಸು
ಜಾಸ್ ಜಾನ ಹ ಹ ಸ ಮ
ನಿಮ ಕಾಲೇಜ್ ಅಲ್ಲಿ ಫ್ಯೂಚರ್ ಹೆಂಗಿದೆ
ಇತ ಮಾತ್ರ ಕ ಚಲಯಕ್ಲಾ
ಅಲೋ
ಹಾ ಹೇಳಿ ಓ ಹೇಳಿ ಇ್ಷಬೇಕ ಕುಡಿದ ಚೆನ್ನಾಗಿದೆ ಇ ಹೌ ಹಬ್ಬತ್ತ ಹ ಹಾ ಚೆನ್ನಾಗನ್ಕಡ್ತ
ವಾಲಿಬಲ್ ಕ್ರಿಕೆಟ್ ಕಗ ನಸಲ್ ಹ್ಮ
ಹಬ್ಬತಾರೆ ನೀಗ ಹೇಳಿದ ಹಾ ವಲ ಸುಖವಾಗಿದೆ ಸಮಯ್ಯ ಆ ಏನಲ್ಲಿ ಇವತ್ತು ಏನಾದೂ ಒಬ್ಬರ ಹತ್ರ ಹಾ
ಯರೋ ಜೊತನಲ್ಲ ಯಾರೋ ಮಾತಾಡತ ನೋ ನಿಂತ ಇರ್ಬಹದು ಹೌ ಸ ಯಾರೆಲ್ಲ ಮಾತಾಡ್ಕಿ ಸೈ ಹ್ಮ್
ಹ
ಹ್ಮ
ನ್ನೇನ್ ಸಮಾ ಚರ
ಹೇಳ್ಬೇಕು ನೀವೆ ನಿಮ್ ಕಾಲೇಜಲ್ಲಿಲ್ಲ ನಾವು ಕಾಲು ಅಂದ್ರೆ ಹತ್ ಕಾಲು ಹತ್ತು ತಾಸ ಮುಗಿಸಿದ್ದೀವಿ ಇಲ್ಲ ಇವತ್ತು ಇನ್ನು ಹದ್ನೈದು ಬಿಟ್ಟಿದ್ದಾರೆ ಇವಾಗ ಇಲ್ಲ ಇ ಇ ಇನ್ನು ಐದ್ ಬಿಟ್ಟವರು ಇಲ್ಲ ಹದುನ್ನೊಂದಕಲ್ಲ ನಿಮ್ ಕಾಲೇಜಲ್ಲಿ ಎಲ್ಲ ಪ್ರವಾಸ ಆಕಲ್ವಾ
ಕ್ಯಾನ್ಸಲ್ ಮಾಡಿದ್ರು ನೆಕ್ಸ್ಟ್ ವರ್ಷ ಕಳಿಸಸ್ತೀವಿ ಅಂತ ಹೇಳಿದ್ದಾರೆಗೆ
ಹ್ಮ ಹ ಎಸದೇ ನಾಟ ಹತರ ಹ ಸ
ಹ ಹಾಕುದ್ರೆ ಏನು ಉದ ಹೇಳಿ ಕೊಡ್ತ ಹ
ಎರಡು ದಿನ ಮೂರ್ ದಿನ ಆಗ್ತಾರ ಬೆಳಿಗ್ಗೆ ಇ ನೀವೆಲ್ಲ ಕೆೇಲ್ಸ ಮಾಡಿದ್ರಿ
ಹಂದ ಬೆಳಿಗ್ಗೆ ಎದ್ದು ಅಲ್ಲಿಂದ ಬಿಟ್ಟು
ಹಾ
ಆಮೇಲೆ ಅಲೆತ್ಕೊಂಡು ಹಾಕ್ಬಿಟ್ಟು ಮೇಕಕಯ್ದ್ಬಿಟ್ಟು ಒಂದು ಊಟ ಮಾಡ್ಬಿಟ್ಟು ಅಷ್ಟ ರೆಡಿ ಆಗ್ಿಬಿಟ್ಟು ಬಂದೆ
ತುಂಬ ಮ
ಅದೇ ಬೆಳಿಗ್ಗೆ್ದ
ಹಾ
ಬೆಳಗ್ಗೆ ಎದ್ ಬಿಟ್ಟು ಮುಖ ಅಲ್ಲಿ ಇಚ್ಕೊಂಡ್ ಮುಖ ತೊಳ್ಕೊಂಡೆ
ಹಾ
ಮಲೆ ನ ಮಲ್ ಕ ಆಲ್ ಕಕ್ ಬ ಅಂದ್ರ
ಹಾ
ಹಾಲ್ ಕೆ ಕೊದ
ಹಾ
ಹ ಕರ್ದ ಬಿಿಟ್ಟು ಕಸ್ಕೊಂಡ್ ಹಾಕ
ಹಾ ಹೇಳಲಿಕ್ಕೆಿ
ಹಾ ಕ ಅಕಾರ ಗಣತತ
ಹಾ
ಮತ್ತೆ ಬಂದು ರೆಡಿ ಆಗ್ಬಿಟ್ಟು ಊಟ ಮಾಡ್ಕೊಂಡು ಕಲಚಿತ್ರ
ಹ ಹ್ಮ ಸರಿ ಸರಿ ಸರಿ ಬಸ್ಗ ಹೋಗೋದ್ ನೀವು ಬಸಲ್ಲ ಬಸಲ್ ಇಲ್ಲ ಗಾಡಿನಲ್ಲಿ ಹೋಗದ ಅಲ್ಲ ಬಸ ಎಲ್ಲೋಗಾಗ ಎಷ್ಟಾಗತ್ತೆ ಟಿಕೆಟ್ ಹಾ ಎಷ್ಟು ಕಿಲೋಮೀಟರ್ ಇದೆ ಹ ಹನ್ನೆಡು ಕಿಲೋಮೀಟರ್ ಸರಿಯಾಂದೆ ನಿಮ್ಮೂರಿಂದ ನೀವ ಇರೋ ಪ್ಲೇಸ್ಗನ್ನ ನ ನನ್ನ ಎರಡ ಗೊತ್ತಾ ಇದಿದ್ರೆ ಕಾಲ ಹತ್ರ ನಾನೆರಡ ತಾಲಮ ಸ
ಅದಂದ್ರೆ ನ ಎರಡು ಹತ್ಮರಗತ್ತಿ
ಹಾ ಹಾ ಸ ಹ್ಮ
ಪಾಲ ಜೋಗ
ಹಾ ಏನೋ ಕೇಳಿಸ್ತಾ ಇಲ್ವಾ
ಕಲಜ ಬಿು
ನಾವು ನಿೆನ್ನೆ ಹೋಗಟ್ಟು ಕಾಲೇಜನೆೆ ಇದ್ದೆೇಳಿ ಬೆಳಿಗ್ ಬೆಳಿಗ್ೇನೆ ರೆಡಿ ಆಗಿ ಆಮೇಲೆ ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇ ನಷ ರೆಡಿ ಆಗಿ ಕಾಲೇಜ್ಗೆ ಹೋತ ಎರಡ್ ಗಂಟೆಗೆ ಎರಡ್ ಗಂಟೆೆಗೆ ಹೋದ್ರೆ ಎಕ್ಸಾಮ್ ನಡತ ನಡ ಎಕ್ಸಾಮ್ ಕುೂತ್ಕೊಂಡೆ ಅಲೋ ಕೇಳಸ್ತ ಸಲ್ವಾ ಎಕ್ಸಾಮ್ ಕುೂತ್ಕೊಂಡು ಎಕ್ಸಾಮ್ ಬರೆದ್ ಬಿಿಟ್ಟು ಬಂದೆ ನಾನು ಆಮೇಲೆ ನನ್ ಫ್ರೆಂಡ್ ಇದಕೊಂಡು ಏನೋ ಐ ಬ ಅಕ ಉಂಟು ಈತ ಇಲನ್ನ ಏನೋ ಪ್ರಾಬ್ಲಮ್ ಐತೆ ಅದ್ ರೆಡಿ ಮಾಡ್ ಹಡ ಅಂತ ಹೌದು ಇಷ್ಟ ಹೊತ್ತ ನಲ್ಲಿ ಓಪನ್ ಆಗಲ್ಲ ಐದ್ ಗಂಟೆ ಮೇಲೆ ನಾಲ್ಕ್ ಗಂಟೆಕ ಕ್ಲೋಸ್ ಮಾಡ್ತಾರ ಅಂತ ಹೇಳಿದೆ ನಾನು ಆಮೇಲೆ ಬಂದು ಮಾತಾಡ್ ತಕೊಂಡಿದ್ದೆ ನಾನು ಹೇಳಿದ ತಕ್ಷಣ ಹದ್ ಸರಿ ಆಯತು ದುಡ್ ಕಟ್ ಮಾಡದ ರಾತ್ರಿ ಎಳ್್ದ ಆ ಕಕಂಟ ರೆಡಿ ಆಗೋಯ್ತು ಅಂತ ಹೇಳ್ದವನು ಮೇನ್ ಮಾಡುದ್ನ ಏನ ಗೊತ್ತ್ಕಿಲ್ಲ
ಮಷ ಎಲ್ಲ ಏನಾದ್ರು ಆಡ್ತೀರಾ ರಾತ್ರಿ ಎಫ್ರೆಂಡ್ ಸಲ ಏನ್ ಮಾಡ್ತಿ ಸರಿ
ನಾವ ಅಂದ್ರೆ ಗೇಮ್ ಅಲ್ಲೇ ಹೇಳ್ತೀವಿ ಫ್ರೀಫೈರ್ ಅಜ ಮಾಡ್ಸರಿ
ಹಾ
ಹಾ ಅದ್ರಲ್ಲಿ ಹನ್ನೊಂದುವರೆವರ್ಗೂ
ಹ
ಸರಿರಿ ಮಾತಾಡ್ಕೊಂಡು ಆಟಾಡ್ು ಕುೊಂಡ ಹಾ ಸಷ್ಟಕ
ಚೆನ್ನಾಗಿರುತ್ತಲ್ಲ ಅವಲ್ಲ
ಹಾ ನೀವಡಲ್ವ ಗೇಮು ಫ್ರೀ ಫೈರ್
ಹ ನಾವು ಆಡ್ತಿವಿ
ಹಾ ಹ ಹ ಸ ಹ ಸ ಹ್ಮ್
ಸ ಇನ್ನೇನ್ ಸಮಾಚಾರ
ಹ್ಮ ಇನು ಇಲ್ಲ ಹೇಳ್ಬೇಕು ಟೈಮ್ ಆಗಿಲ್ವ ಇನ್ನು
ಆಗಿದೆ ಸರಿ ಆಮೇಲೆ
ಹಾ ಸರಿ ಆಮೇಲೆ ಮಾಡಿ
ಹಾ ಸರಿ